ಹಾ ಈಗ್ ಮಾತಾಡೋ ಪ್ರಪ ಮಾಡ ಐದ್ ನಿಮಿಷ ವೇಷ್ಠ್ಆಯತ್.
ಐದ್ ನಿಮ್ಸ ನೀ ವೇಸ್ಟ್ ಮಾಡ ಎಲ್ಲ ನೆಟ್ವರ್ಕ್ ಸಿಗ್ತಾವ ಸಿಗನಿಲ್ವ.
ಇ ಅಲ ಅಲೋ ಅಲೋ ಅಲೋ ಅಂತವನಿ.
ಅಲ್ಲೆನ್ ಮ್ಯೂಟ್ ಒಪ್ಸಿನೇ ಇಲ್ಲ ಗೊತ್ತ.
ಹ್ಮ್ ನೆಡುವರ್ಕ್ ಸಿಗ್ತಿಲ್ಲ ಅಂಕಡಿ.
ಅದಂಗೆ ಆಗದು ಪವಂಸಲ ಸರ್ವರ್ ಇಲ್ಲ ಅಂತರ ಗ್ರೂಪ್ಲ್ಲ ಹೊಡ್ತಾದ್. ಒಬರಿಗ್ ಒಬ್ಬರು ಸರ್ವೆರ್ ಇಲ್ಲ ಸರ್ ಹಂಗಿಲ್ಲ ಸರ್. ಸ್ರ ಇಲ್ಲ ಸಾರ್ ಅತ ಹ್ಮ್. ಹ್ಮ ಬಸ್ ಸ್ಟಾಂಡ. ಈ ಜನ ಬೆಂಗಳೂರ್ಲ್ಲಿ ಇವತ್ತು ಇದ್ರಲ್ಲಿ ಹಬ್ಬ.
ಬ ಅಲ್ಲಿ ಬಂದು ಅಂತ ತೋರಿಸ್ತಾರಲ್ಲ. ನ್ಯೂಸಲ್ಲಿ.
ಹಾ ಅದ ಯಾರ ಮೆಡಿಕಲ್ ಬಂದ್ ಮಾಡ ಮೆಡ ಸ್ಟೋರ್ ಇವತ್ತು ಅದೇನೋ ಮುಷ್ಕಾರರ ಹಾಕಿ ಬಂದ್ ಮಾಡ್ಬೇಕು ಅಂತಂದ್ರು ಬಟ್ ಅದು ಕೂಟ್ಟಿಲ್ಲ ಕೂಲಟ್. ತಗಿಬೇಕು ಅಂತ ತಂದರ ಹ. ತಗಿಬೇಕು ಅಂತ ಅಂದ್ರ ಕಣ ಅದಕ್ ಅನುಮತಿ ಕೊಟ್ಟಿಲ್ಲ ಬಂದ್ ಮಾಡಕ್ ಅನುಮತಿ ಕೊಟ್ಟಿಲ್ಲ
ಹಾ ಇಲ್ಲಿ ಇಲ್ಲಿ‌.
ಅ
ಕಟ್ ಮಾಡಿಕ್ಕ ನನ್
ಅಲೋ ಅವ್ರ ಬಾರ್ದ ಎಲ್ ಬಸ್ತ್ಡ ನಾನು
ಮಂತ
ಅವದ್ ಬಂದ್ಮೇಲೆ ಅವದ್ ಬಂದ್ಮೇಲೆ ಏ ಬರ್ತೀನಿ ಅಂತ್ರು ಎ ಗಂಟೆಗೆ ಹತ್ತು ಅಂದ್ರು ನನ್ನ
ಹ್ಮ್
ಆಯ್ತು ಅಂದ್ಬಿಟ್ಟು ಎರಡ್ ಗಂಟೆ ಏಡ್ ಗಂಟೆ ಬತ್ತಿದಂ ನಂ ಬಸ್ ಸಿಕ್ತು ನಾ ಬಂದಬಿತಿ ಅವ್ ನೋಡ್ರ ಬಂದಿಲ್ಲ ನಾನ ಅರ್ಧ ಗಂಟೆ ಆಯ್ತು ಬಂದು ಗೊತ್ತಾ ಸುಮ್ನೆ ಕೂತೀನಿ ಕೋತೀನಿ ಇಂನೇನ್ ಮಾಡದು
ಹ್ಮ್
ಒಂದೆರೆಡು ಪಿಕ್ಚರ್ ಡೌನ್ಲೋಡ್ ಮಾಡಿಧಿ
ಹ್ಮ್ ಏನಂತ್ಯ ವಟಾ ಕಡಟ
ಹ್ಮ್ ಅಷ್ಟೇ ಸಿನ ದಿನತ್ತ ರಳಿಸಬೇಕು ಅಂದ್ರ ನೈಟ್ ನಾಳೆ ಬೆಳಿಗ್ನೇನ ಬರದು
ಏನ್ ಮಾಡ್ಸಕ
ಚಿನ್ನದ ತೇರು
ಇಲ್ಲಿ ಊರ್ಗೆ ಬಂದಯ
ಊರ್ಗೆ ಒಂದ್ ಬರ್ತೀನ ಡೈರೆಕ್ಟ್ ಅಲಿಗೆ ಹೋಗಲ್ಲ ಮತ್ತೆ ಹ್ಮ್ ಅವ್ರ ಇನ್ನುೂ ಬಸ್ಸೇ ಅತಿಲ್ಲ ಅ ಕಡ ಬಸಅಂತೀನಿ ಅವರು ಇದು ಆಟೋ ಪಪಪ್ಪ ಈ ಹೆಂಡ ಈತರ ಜನ ತೂಮ್ಮತಾವರ ಬೆಂಗಳೂರಿಗೆ
ಬನ್ನಿ ಇ ಎಷ್ಟ್ ದಿನ ಆಗಾದಡ ನೀ ರಿಕವರಿ ಯಾಕ
ಹ
ಎಷ್ಟ್ ದಿನದ್ದು ರಿಕವರಿ ಆಕ್ ನೀನು ಗೊತ್ತಿಲ್ಲ ತಗೊಬಂದ ಹಾ ಒಯ್ತನ್ ಕಪ ನಾನು ನೆಕ್ಸ್ಟ್ ತಿಂಗಗಳು
ಬೆಂಗಳೂರುಗೆ
ಹಾ
ಹ್ಮ್ ಅವ ಕುಳ್ಳ
ಅವ ಏನ್ ಮಾಡ್ದನೋ ಗೊತಿಲ್ಲ ಜಾಸ್ತಿ ಜಾಸ್ತಿ ಡೀಟೇಲ್ ಹೇಬೇಡ ಸರಿಯ ವೈ ಅರ್ಥ ಆಯ್ತಾ ಹೇಳಿದ್ದು ಜಾಸ್ತಿ ಡೀಟೇಲ್ಸ್ ಅವನ್ ಬಗ್ಗೆ ಹ್ಮ್ ಇರ್ಲಿ ಸ ಸ್ವಲ್ಪ ಸ ಸ್ವಲ್ಪ ಪ್ಲೇಸ್ ಕ ಚೇಂಜ್ ಮಾಡು ಹೆಸರುಗಳು ಚೇಂಜ್ ಮಾಡು ಬಿಡೋ ಹ್ಮ ನಯಬ ಹೋಗದು ಹೋಗಿ ಕೆಲಸ ಗಿಲ್ಸು ಮಾಡವದು
ಹ್ಮ್
ಒಟ್ಟ್ದಾರೆ ಹಸಿದಾರ ಇವರನ್ನು ಬಂದಿಲ್ಲ
ತಿನ್ನೋಗು
ಹೇ ತಿನ್ನಕ್ಕೂ ಬೇಜಾರು
ಏಕ
ಹಾ ತಿಂದೆ ನಿನ್ ಏನೋ ತಿಂತಾ ಇದ್ಯಾ ಅಂದದಗದೆ ಬಡ್ಡೆ ಐದ್ನೇ
ಹ್ಮ್
ಏನ ಚಿಂತಾ ಇದೆಯ ನಾವನ್ ಅಪ್ಪ ಅಂತೀನಿ
ಮಾವಿನ ಹಣ್ಣು ತಿಂತಾವ್ ನೀ
ಹ್ಮ್ ಸರಿಯಾಗಿ ರಿಕವರಿ ಮಾಡ್ತಾರ ಕಡ ನಿಮ್ಮಲ್ಲಿವ
ಹಾ.
ಸರಿಯಾಗಿ ರಿಕವರಿ ಮಾಡ್ತಾರಕಪ್ಪ ನಿಮ್
ಇಲ್ಲ.
ಮತ್ತೆ ಮನೆ .
ಹ್ಮ್.
ಮನನ್ ಕೂದಿದ್ರು ತಿಂತಾವ್ನೆ.
ಇಲ್ಲ ಇನ್
ಹಾ.
ಅಲ್ಲ ಇದ್ದಲ್ಲ ಅಷ್ಟತೇ ನಿಂದು ಇನ್ನೇನಪ್ಪಾ ಅಂತಂದಿ.
ಹ್ಮ್. ಹ್ಮ ಮತ್ತೆ ಇವತ್ತು ಹೋಗೋರ ನೆನ್ನ.
ನಾನ್ ನೆನ್ನೆ ಬೆ ನೆನ್ನೆ ಮಧ್ಯಾಹ್ನ ಬಂದಿದ್ದು. ನಾಲ್ ಫಂಕ್ಷನ್ ಇತ್ತ ಇವ್ರ್ದ ಅವ್ಣಂದು. ಅವಣ್ಣ ಬರ್ತ್ಡೇ ಫಂಕ್ಷನ್.
ಸಾಕಾದೆ ಇಲ್ಲಲ್ಲ ಸಾಕ. ಬರ್ತಡೇ ಮುಗಿಸ್ತಾನ ಹೋಗದ್ರ.
ಒಂದ್ ಕರೆಕ್ಟ್ ಊಟ ಟೈಮ್ ಹಂಗ್ ಬಂದ. ಊಟ ಕೆಟ್ಟ ಬಸ್ತು ರಾಮ್ ಊಟ ಮಾಡ್ಕೊಂಡ್ ದೇವಸ್ಥಾನ ತಮಕ್ ಹೋಗಿ ಅಲ್ಲ.
ಮಯ್ಯಸ್ವಾಮಿ ಬಂದೆ ನೀವು ಊಟಕ್ಕ.
ಯಾವ ಮಹೇಸ್ವಾಮಿ ಹೆಸರುಗಳು ಹೇಳಬೇಡ .
ಹ್ಮ್.
ಹ್ಮ್ ಅಡ್
ಎಸ್ರಗ್ ಏನಾಗಲ್ಲ ಅವ್ರನ ಕುಟುಂಬದ ವಿಚಾರನೇ ಮಾತಾಡ್ಬೋದು ಅಂತ ಹೇಳ. ಹೂ. ಹಾಗಿದ್ರ ಅಲ್ಲ ಇರೋ ಟಾಸ್ಕ್ಗಳನ್ನ ಯಾರು ಕಂಪ್ಲೀಟ್ ಮಾಡ್ತನಿಲ್ಲ ಆತರ ಆಗಿದ್ರೆ.
ಆಯ್ ಎಲ್ಲ ಬಂದ್ರು ಕೂಡ ಮೂೂರ್ ಸೀಟ ನಾಕಕ್ ಸೀಟ ಹೋಗಿದ್್ಮ. ಚಿನ್ನು ಮಾಯಸ್ವಾಮಿ ಕಡೆ ಅವರು ಬಂದಿದ್ದರು.
ಏನೇನ್ ಊಟ ಮಾಡ್ಸಿದ್ರು.
ಆಮಲಿ ಪಾಯಸ ಉಪ್ಪು. ತು ಪಾಯಸ. ಹಪ್ಪೋ ಉಪ್ಪನ್ ಕಾಯಿ. ಬಿಟ್ರೆ ಅಪ್ಪಾಳ ಬಾತು. ಅನ್ನ ಸಾಂಬಾರು ಮಜ್ಜಿಗೆ.
ಹ್ಮ.
ಎಲ್ಲ.
ಹ್ಮ್.
ಬೇರೆ ಬೇರೆ ಅವ. ಈ ಬಡ್ಡದ ಇಬಡ ಗೊತ್ತಾ ನಮ್ಗ ಅನ್ನ ಆಕ ಟೈಮ್ಲಿ.
ಹ್ಮ್.
ಮಜ್ಜಿಗೆ ಜಾಸ್ತಿ ಶುರ್ ಬಿಡೋದು ಹಂಗ ಮಾಡ್ತಿದ. ಇನ್ಯಾರ ಮಾಡೋ ತೀಟೆ ಕೆಲಸ ಆಐತಾರ ತೀಟೆ ಕೆಲ್ಸ ಯಾರ ಮಾಡುವುದು ಹೇಳು.
ಯಾರು ಇನ್ನಯಾರ ಹಾ.
ಅವನಿಯಾ.
ಹಾ.
ನಾವೇನ್ ಮಾಡ್ಸಿದ್ಮೇಲೆ ಗೊತ್ತಾ ಜಾಮೂನ್ ಮಾಡವ್ರಲ್ಲಾ. ಜಾಮೂನ ಎರಡ್ ಭಾಗ ಮಾಡ್ಬಿಟ್ಟು. ಒಳಗ ಉಪ್ಪು ತುಂಬಿ ಉಪ್ಪ ತುಂಬಿಬಿಟ್ಟ. ಉುಪ್ಪ ತುಂಬ್ಬಿಟ್ಟು ಹಂಗೆ ಕಚ್ಚಿಸ್ಬಿಟ್ಟು ಸೈಡಲ್ಲಿ ಮಡಗಿದ್ಯಲ್ಲ ನಾಡೆ ಎತ್ಕೊಂಡ ಬಡಸ್. ನಾೆ ಎತ್ಕ ಬರ್ಸಕ್ಂದ ತಗೋದಿ
ಚೋ ಹೊಳ್ಕಟ್ಟಾನ ನೋಡಗಿನಿ ಹ ಏನ್ ಮಾಡ್ಬೇಕಪ್ಪು ಆ ಬಡೇದ ಮೇಲೆ ಉ ಉಪ್ಪು ತಿಡಿಸಬಿಟ್ರ ಅನ್ಬಿಟಮ್ಮ ಅವ ಅವನು ಬಗಬಟ್ಟ ಒರಗ ಇರೋದು ಎಚ್ಕಚ್ಚಿಲ್ಲ ನ ಹೊರಗ ಬಗ್ಬಊಟಕವಿ ತು ತುಯತು ಅಂತ ಉಗ ಮಜಾದ ಕೆ ಹ್ಮ ಬತ್ಕ ರಸಮ ಸೂರ್ ರ ಬತಕ ರಸಮ ಸೂರ ರೀ
ಅವನು ಉಣ್ಣಿಲ್ಲ ನೀನು ಉಣ್ಣಿಲ್ಲ ಹಂಗ ಆಬಡ್ತು
ಹ ಆಮ್ಮ ನಿಮ್ಮ ನೀ ಮಾಡ್ದಮ್ಮ ಈರುಳ್ಳಿ ಅವಳಗ ಹ ಮಾರ ಈ ಜ ತಗೊಂಡಿಲ್ವಾ ಈರುಳ್ಳಿ ಅವನು ಅವ್ರಗೂ ಹಂಗೆ ಮಾಡ್ದ ಅವಳು ಬೈದಾಪ್ಪ ಗಾಡಿನೇ ಬೈದಾ ಮತ್ತಾ ಹೇಗ ಸರಿ ಜಾಲಿಲಿ ಬ್ಲಿಲ್ಲ ಕಮ್ಮಿ ಪ್ಲಿಲ್ಲ ಈಗ ಬಗ ಅವ ನಮ ಫಂಕ್ಷನ್ ಗಾಡ ಬಗ ಹ
ನಿಮ್ ಫಂಕ್ಷನ್ ಏನ್
ಬೀವ ಊಟ ಮಾಡಲಿಲ್ವಾ ಹ ಅಲ್ಲಿ ಗಾಳಿಯಲ್ಲ ಬಂದು ಅವರು ಮತ್ತೆ ಆಮ್ಮ ಹ
ಅವ ಮಹ ಮಹಸಾಮಿನ
ಹಾ ಮುನು
ಮನಾ ಹ ಇಬ್ರು ಬಂದು ತಕ್ಕ ಹೋದರುನಗರ
ಅಕ್ಕ ಹಓದಿನಕ್ಕೆ ತನ ತಗಿದು ನಾಮ ಆಟ ಮಾಡಿದ್ ಮೂರಿಂದ ಯಾರ ಅವರು ಯಾವ್ರ ಆಟಡದ ಮರು ನೂರ್ ನೂರ ಅ ಇವ್ ಹಬ್ಬನ್ ಬಿಟ್ಟು ನಮ್ಮಳ ನಮ್ಮಳ ಹಬ್ಬನ್ ಬಿಟ್ಟು ಇನ್ ಇವ್ರ ಇಬ್ರು ಆಟದಲ್ಲಿ ಬಂದಿದ್ರು
ಹಾ ಹಾ
ಅವರಿಬ್ಬರು ಆಟೋದಲ್ಲಿ ಬಂದಿದ್ರು
ಹ್ಮ್
ಇ ಇವರು ಇವ್ರಬ್ರು ಗಾಡಿಯಂಗ ಬಂದವ್ರು
ಹ್ಮ್
ಹ್ಮ್ ಅದ್ಬಿಟ್ರಿ ಅಲ್ಲೂ ಅವನು ಗಾಡಿ
ಹಾ
ಇಲ್ಲಿ ನೀನ್ ಹಬ್ಬನ್ಸು ನಮ್ಮಳ ಹಬ್ಬನ್ಸು ಹ ನಾರೆ ರ
ಈಗಾರ ಇದಾರ ಪತಲಿ
ಯಾರು ಇಲ್ಲ
ಹ್ಮ್ ಒಬ್ನೇ ಗೊತ್ತಿದ್ದೇನು ಬಸ್ ಸ್ಟ್ಯಾಂಡ್ಲಿ
ಹ್ಮ್ ಇನ್ನೇನ್ ಮಾಡ್ಲಿ ಹಬ್ಬ ಅಲ್ಲಾ ಇನ್ನು ಎಷ್ಟೊಂದ್ ಜನತ್ರ ಇಲ್ಲಿ ಎಷ್ಟೊಂದ್ ಜನ ಅವ್ರ ಅರ ನಾ ನಾನ್ ಹಬ್ಬ ಕುುಂತೀನಿ ಅಷ್ಟೇ ನಮ
ಮ ತಿ ಇನ್ನೋ ಜ್ಯೂಸ್ ಗೀಸನಾರ ಕುಡಿಯೋಗ
ನ ಬಡ ಸುಂದೀರಾಪ ಏನ್ ತಿಂದ ತಮಸ್ನೆ
ಕರ್ಬೂಜ ಗಿರ್ಬುಜ ಜ್ಯೂಸ್ಐಸ್ಕ್ರೀಮು
ಮೊಸಳ ತಿನ್ಕೊ ಬಂದಿ ಮನ್ಲಿ
ಹ್ಮ್
ಹ್ಮ್
ಬ್ಲಿಂಕೆಟ್ ಅಲ್ಲಿ ಅದು ಅರ್ಚಿದ್ರ ಐಸ್ ಕ್ರೀಮ್ ಬಂದ
ನಂಗು ಗೊತ್ತೀರಾ ಯಾವ್ ಬ್ಲೈಂಕೀಟ್ ಅದ ಏನ್ ಮಾಡ್ದಾರ ಏನ್ ಹಕ್ತಾರ ಅದ ಏನ್ ಮಾಡರೊ
ಅದೇ ಬರ್ನ್ನಿಲ್ಲ ಅದೆಲ್ಲೇ
ಹಾ ಅ ಯಾವ್ದ್ ಇದ ಬುಕ್ ಮಾಡ್ಬೇಕ ಕಡ ಸರ್ಚಿರ ಐಸ್ ಕ್ರೀಮ್ ಬರರಿ ಐಸ್ ಕ್ರೀಮ್ ಬೋಸ್ಕರ ಹಕ್ತಿದ
ಓ
ಹ ಹಾ ಬೇರೆ ಏನ ಸಿಕ್ಕತ್ತರ ಸಿಕ್ ಸಿಕ್ಬೇಕು ನೋಡು ಐಸ್ ಕ್ರೀಮ್ ಯಾವನತಾನೋ ಅಷ್ಟು ಏ ಐಸ್ ಕ್ರೀಮ್ ಇದಾದ್ರ ಇದಾದ್ರ ಏನ ಸಿಗ್ಬೋದು ಅಲ್ಲಿ ಸರ್ಚ್ ಮಾಡಿ ನೋಡು ಬರೀ ಐಸ್ ಕ್ರೀಮ್ ಗೆ ಯಾವನ್ ಅಪ್ಪಡಿ ಇದದು ಮಾಡನ
ಐಸ್ ಕ್ರೀಮಗೆ ಅರ್ಚದು ಐಕ್ಲಲ್ಲ ಐಸ್ ಕ್ರೀಮಗೆ ಅರ್ಚದು
ಎನೋಪ
ಹ್ಮ್
ಒ ಬ ಏನ ಒಂದ್ ಮಾಲಿ ಯಾಕ ನೀನ್ ಹಚ್ಚಿದೆ ಅವಾಗ
ಅದೆಲ್ಲ ಬರ್ನೆ ಇಲ್ವಲ್ಲ
ಹೆಂಗ್ ಹೆಂಗ್ ಮಾರ್ತಾರ್ ಗೊತ್ತಾ ಎರಡು ಸ್ಪೀಕರ್ ಹಾಕಿ
ಕಿ ಹಂಗಾದ್ರೂ ಐತಿಲ್ವಂತರು
ಗಲ್ಲ ಅದು
ಕೆವ ಸ್ವ ತಾರ ಕಾದ ತ
ದೊಡ ದೊಡ್ದ ಬೇಕು ಮಾರಲ್ಲೇ ಹೋಗ್ಬೇಕು ಅದಕ
ಆಮೇಲೆ ಇದು ಕಡ ಈ ಐಪಾಡ್ಗಳು
ಆ
ಹ ಹ ಅದು ವರ್ಚ್ಬೇಕು ಜೋರಾಗಿ ಇನ್ನುವೆ
ಹ್ಮ್
ಇ ಇಪತ್ತು ಸೆಕೆಂಡ್ ಐತೆ ಆಂದ್ಮೇಲೆ ಕಟ್ ಮಾಡು ಇನ್ನು ಹತ್ತು ಸೆಕೆಂಡ್ ಆದ್ಮೇಲೆ ಹ ಹಾ ಬ್ಯಾಡ ಆಯತೆ ಹ ಆತ್ ಮಾಡ್ಬಿಡಿ
ಹಾ ಕಟ್ ಮಾಡು ಇಗ
ಹನ್ನೊಂದು ನಿಮಿಷ ಆಗ್ಲಿ
ಹನ್ನೊಂದು ನಿಮಿಷ ಎದಕ್ಕೆ ಸಾಕು ಈಗ್ ಕಟ್ ಮಾಡು
ಒಂದ್ ನಿಂಶ ಇರು ಮಾಡ್ತಿನಿ ನಾನು ಕಟ್ ಮಾಡ್ತನಿ ನಾನರು
ಫಸ್ಟ್ ಫಿಲಪ್ ಮಾಡ್ಬಿಟ್ ಆಮೇಲೆ ಮಾಡು